ಹಲ್ಲೋ.
ಹಲೋ.
ಹಲೋ ಊಟ
ಊಟ ಆಯ್ತು ನಿಂದು.
ಆಯ್ತು ನೋಡು.
ಏನ್ ಮಾಡಾಕತ್ತಿ.
ಏನಿಲ್ಲ ಗ್ರೌಂಡಿಗೆ ಬಂದೆ ಕ್ರಿಕೆಟ್ ಗ್ರೌಂಡಿಗೆ. ವಾಲಿಬಾಲ್ ಆಡಾತರಿಲ್ಲಿ.
ಹೌದ.
ಸ್ಪೋರ್ಟ್ಸ್.
ಹೌದ. ಎಲ್ಲಿ ಆದಿ.
ಊರಾಗ ಇದೆ ಹಳ್ಳಿ ನೀನು.
ನಾನ್ ಹಾಸ್ಟೆಲ್ ಒಳ್ಳಗ ಆದಿನಿ.
ಹ್ಮ್ ಹ್ಮ್ ಕ್ರಿಕೆಟ್ ಆಡಕ್ ಹೋಗಿಲ್ಲ.
ಎಲ್ಲ ಮಳೆ ಬರಕತದ್ದ.
ಹ್ಮ್ ಗಾಡ ಬಿಟ್ರ ಆ ಡ್ತರಿ ಗ್ರೌಂಡ್.
ಬಟ್ಟರೆ.
ಹ್ಮ್ ಹ್ಮ್ ನಾವು ಹೋಗತಿದೀ ಎಲ್ಲ ಇದನ್ ಬಿಟ್ರ ಇದೆಲ್ಲ ಗ್ರೌಂಡ್ ಹಳಾಗದಲ್ಲಿ.
ಹಾ ಹೌದಾ.
ಕಾಲೇಜು ಎಕ್ಸಾಮ್ ಮುಗ್ದವ್ ಏನು.
ಹ್ಮ್ ಮುಗಿತು.
ಹಲೋ.
ಹಲೋ
ಮುಗಿತ ಕೆಲಸ.
ಹ್ಮ ಲಾಸ್ಟ ಪೊಲಿಟಿಕಲ್ ಇತೆನ್ನಾ ಪೇಪರ್.
ಹಿಸ್ಟರಿ ಇತ್ತು.
ಓಹೋ ಆಪ್ಷನಲ್ ಹಿಸ್ಟರಿ ಅದ ನಿಂದು.
ಹಾ
ಆಪ್ಷನಲ್ ಹಿಸ್ಟರಿ ಅದ ನಿಂದು.
ಹ್ಮ್ ಹ್ಮ್ ಚಾ ಕುಡಿದೆನಾ
ಮತ್ತೆ ಹಾ ಟೇ ಕೊಡ್ದೇನಾ ನೀನು.
ಹಾ ಕುಡಿದೆ.
ಹ್ಮ್ ಕಂಪ್ಯೂಟರ್
ಕಾಂಪಿಟೇಟ್ರ್ ಓದಬೇಕು ನಾಳೆ ಸೋಮಾರ.
ಮ್ಯಾಗ್ಸಿನ್ಐತಲ ಕಂಪ್ಯೂಟರ್
ಅದ ನ ಸ ನ
ಸಬ್ಜೆಕ್ಟ್ ಅದ ಯಾವ್ದದದು ನೀವ್ದ್ ಬೇಸಿಕ್ ಮುಗಕರ್ತೀ ಯಾವ ಟೈಮಿಂಗ್ ಹಚ್ಚಿದರೆ.
ಒನ್ ಇಯರ್
ಒನ ಇಯರತನಾ
ಹ್ಮ
ಯಾವದು ಈಗ ಕನ್ನಡ ಟೈಪಿಂಗ್ ಮುಗ್ಸನು ಇದು.
ಹ್ಮ್,
ಹ್ಮ್,
ಪೇಜ್ ಮೇಕರ್ ಹೇಳ್ಬೇಕು. ಪೇಜ್ ಮೇಕರ್ಗೆ ಇದನಿ
ಹಾ,
ಪೇಜ ಮೇಕರ್ ಕಂಿ ಪೇಜ ಮೇಕರ್
ಹ
ಹಲೋ, ಪೇಜ್ ಮೇಕರ್ ಅದನ ಪೇಜ್ ಮೇಕರ್,
ಪೇಜ್ ಮೇಕರಅಂದ್ರ
ಅದುಒಂದ ಸಾಪ್ಟವೇರ
ಅದ್ರಾಗ ಒಂದ್ ಬರ್ತಾದನ ಬರ್ತಲ್ಲ ಎಡಿಟಿಂಗು. ಈಥರ ವೀಡಿಯೋ ಎಡಿಟಿಂಗ್ ಸ್ಕಿಲ್ ಇರ್ತದೆ ನೋಡುಅವ್ನು ಕಲ್ಸರ್ ಅಲ್ಲಿ.
ಯಾವ ತರ
ಈ ತರ ಎಡಿಟಿಂಗ್ ಮಾಡ್ತಾರಲ್ಲ ಫೋಟೋ ಎಡಿಟಿಂಗ್, ವಿಡಿಯೋ ಮೇಕಿಂಗ್ ಈ ತರ ಶಾರ್ಟ್ ಫಿಲ್ಮ್ ಎಡಿಟ್ ಮಾಡ್ತಾರಲ್ಲ.
ಆ ತರ ಕೊಡೋಲ್ಲ, ಹೇಳ್ ಕೊಡೋಲ್ ಫೋಟೋ ಎಡಿಟಿಂಗ್ ಅಂದುಬಿಟ್ಟು ಫೋಟೋಶಾಪ್,
ಒಡ್ಸ ಎಪ್ಳ ಕೊಡ್ತಾರ ಬರ
ಹ್ಮ್, ಈ ತರ-
ಇ ಡಾಕ್ಯುಮೆಂಟ್ ಇದು ಇದು ಅಪ್ಲಿಕೇಶನ್ ಆಕ್ತಿವಲ್ಲ ಯಾವವು ನೌಕ್ರಿವುಹ ಆತರ ಅಪ್ಲಿಕೇಶನ್ ಇದ ಕೊಡ್ತಾರಲ್ಲ.
ಹಾ,
ಹ್ಮ್, ಹ್ಮ್ ಈ ಕಲ್ತೇನ ಅದ ನಿನು ಅಪ್ಲಿಕೇಶನ್ ಆಕದು.
ಇನ್ನ ಮುಂದಾದ.
ಇನ್ನ ಮುಂದೆ ಆಯ್ತಲ್ಲತ್ರ.
ಹ್ಮ್, ಇನ್ನೂ ಟ್ಯಾಲಿನೆಮುಗುದಿಲ್ಲಾ.
ಟ್ಯಾಲಿನಗ ಎನ್ ಕಲಿಸತಾರ.
ಟ್ಯಾಲಿ ಇರ್ತದೆ ಎಲ್ಲ ಅದ್ರಾಗ ಅದ್ರನ್ನ ನಮ್ಗು ಅಷ್ಟ ಗೊತ್ತಿಲ್ಲ.
ಹ್ಮ ಹ್ಮ ಹ್ಮ ಹೌದು
ಹ್ಮ್, ಹ
ವಾಲಿಬಾಲ್ ಆಡಕ್ ಬರ್ತೇನ ನಿನ್ಗ.
ವಾಲಿಬಾಲ್ ಆಡ್ತೀನಲ್ಲ.
ಹ್ಮ್, ಹಾಸ್ಟ್ಲ ಆತತಿರಿ ಡೈಲಿ
ಕ್ರಿಕೆಟ್ ಆಡ್ತಿದೆ ಅಲ್ಲಿ.
ರ್ತ ಒಂದು ಕಲ್ಮರ್ ಕಾಲೇಜ್ ಒಳಗ ಹ ರಮಣಸ
ಎಲ್ಲೇ
ಅಲ್ಲಿ ನಿಮ್ಗ ಡಿಗ್ರಿ ಕಾಲೇಜ್ನಾಗ.
ಹಾ
ನಾವ ಇದಾಗ ಆಡ್ತಾರಪ್ಪ ಡೈಲಿ ನಾವ್ ಅವತ್ತಿದ್ದ ನೋಡಕ್ ಅಷ್ಟೇ ಆಡ್ತವಲ್ಲ ಆದ್ರ.. ನೋಡ್ಕಂತ ಕೊಡ್ತೇನೆ ಅವಿಗೆ ಲಮಣಸ ಆಡ್ತು
ಹೌದಾ
ಹ್ಮ ಏನ್ ದೋಸೆ ವಚ್ಚಲ ಪೋನ.
ಎಲ್ಲಾಚಲ್ಲಾಲ್ಲ ಯಾರು
ಒಮ್ಮೆ
ಎಲ್ಲ ಮೊನ್ನೆ ಹಚ್ಚಿದ್ದೆ.
ಏನಂದ ಅನ್ನೋದ್ ಕೋಚಿಂಗ್ ಹೆಂಗದಂತ
ಹ ಸೋಮವಾರ ದಿನನೇ ಕ್ಲಾಸ್ ಸ್ಟಾರ್ಟ್ ಆತ ಅಂತಂದಪ್ಪ ಸರಿಯಾಗಿ.
ಅಂದೇ ಹು ಫಸ್ಟ್ಗೆ ಒನ ಒಂದ್ ಒಂದ್ ಅವರ್ ಕೊಡ್ಸ್ಕೋತಾರತ್ತ ಅಷ್ಟೇ. ಹ್ಮ್ ಆಗಾಗ ಡೈಲಿಅವಿಗೆ ಜಾಸ್ತಿಸ್ ಮಾಡ್ಕೊಂಡು ಹೋಗತಾರ
ಹೌದಾ
ಹ್ಮ್
ಹಾ ಹಾ
ಮತ್ತೇನ್ ಸಮಾಚಾರ ಅಲ್ಲಿ.
ಏನಿಲ್ಲ ಮಳೆ ಬರ್ತಾ ಇತ್ತು ಇವಾಗತ್ ಮಳೆನೇ ಇಲ್ಲ
ನೋಡಗದ ಯಲ್ಲ
ಸರಿಯಾ ಆಗಿದೆ ಆಗಳೆ ಜಾಸ್ತಿ ಇತ್ತ ನೋಡ. ಇವಾಗ ಅಷ್ಟೊಂದು ಇಲ್ಲ ಹಾ
ಬೆಳೆಲ್ಲ ನಿಂತಾವ ಈಗ ಮಳೆ ಬರ್ಬೇಕು ಇವತ್ತ ನಡಿಯತ್ತ.
ಹ್ಮ್ ನೀವೇನ ಹಾಕಿರಿ ಹೊಲದಾಗ
ಹತ್ತಿ ಮತ್ತ ತೊಗರಿ ಹಾಕಿ ಸ್ವಲ್ಪ ಹ್ಮ ಸ್ವಲ್ಪ್ ಬೀಜ ಅವು ಫೇಲ್ ಅಗ್ಯಾವ ಮೂಲೆಲೆ ಸ್ವಲ್ಪ್ ಬಿಡಬೇಕ ಹೂವು ಕೋಸಿ ಹಾ
ಅಲ್ಲಿ ಏನ್ ವಯಸ್ಸ ಎಷ್ಟು ಕೇಳ್ತಾ ಇದರಲ್ಲ ಮಾತ್ರ.
ಇಲ್ಲಿ ಫುಟ್ಬಾಲ್ ಆಡ್ತಿದಿದ್ದಾರೆ ಅಲ್ಲಿ ಇಲ್ಲ ವಾಲಿಬಾಲ್ ಆಡ್ತಿದಿದ್ದಾರೆ ಹುಡುಗ ಹಂಗ ಕ್ರಿಕೆಟ್ ಇದೆಲ್ಲ ಬಂದ್ ಆ್ಯಗೆದ್ದ ವಾಲಿಬಾಲ್ ಆಡಕತ್ತರ ಒಂದ್ ಏಳ ಎಂಟು ಜನ ಅದಾವ
ಹ್ಮ್ಮ್ ಹ್ಮ್ಮ್
ಅವರು ವಾಲಿಬಾಲ್ ಆಡಕತ್ತಾರ.
ಹೌದಾ
ಹ್ಮ್ ನಾವೆಲ್ಲಾ ಆಡ್ಬೇಕಂತೀವಿ ಸುಮ್ಮ್ನೆ ಯಾಕ ಅವ್ರ ಜೊತೆ ಆಡಕ್ ಆಗಲ್ಲಂದ ಬಿಟ್ಟೆ.
ಹಾ ಹಾ
ಸಣ್ಣ ಹುಡುಗರಾವವು.
ಹ್ಮ್ಮ್ ಹ್ಮ್ಮ್
ಹ್ಮ
ಬಾಳ ಸಣ್ಣ ಹುಡ್ರು ಅದರಾ
ಹಾ ಸಣ್ಣವಾ ಇದ್ದವ
ಹಾ ಅಲ್ಲಿ ಯಾರೋ ಇನ್ನೊಬ್ರು ದನಿಕೇಳತ ಬೈಕ್ ಮೇಲೆ ಎಲ್ಲಾ
ಅ ಅದು ನಮ್ದು ಡಾಮ್ ಅದು ಚೋಟ ಡಾಮ್
ಹೌದಾ
ಹಾ
ಅಂದ್ರೆ ನನಗಿಂತ ಸಣ್ಣೊನ್ ಇರ್ಬೋದು ಅವ್ನು
ಹಾ ಅವನ್ ಬಾರಿ ಮಾತೆ ಕೇಳುತ್ತೆ ಅವನಂದು
ಹೌದಾ
ಹ ಮಾತ್ ಬಿಟ್ಟೆನಿಲ್ಲ‌.
ಹ ಹಾ
ಮಾತು ಕಲಸಲ್ಲ.
ಹೌದ
ಹಾ
ಹಾ ಹಾ
ಏನ್ ವಿಸೇಷ
ಮನೇಲಿ ಎಷ್ಟು ಜನ ಇದ್ದೀರಿ ನೀವು.
ನಾವ್ ಮನ್ಯಾಗ ಇರೋದು ಇಬ್ರೆ ನಾನು ನಮ್ಮ್ ಮಮ್ಮಿ.
ಅಕ್ಕವರೂ ಯಾರು ಇಲ್ವಾ.
ಅಕ್ಕವರಾರೆ ಬಟ್ ಕಾಲೇಜಲ್ಲಿ ಒಬ್ರು ಕಾಲೇಜ್ ಅಲ್ಲಿ ಇದ್ದಾರೆ ಒಬ್ಬರು ಮದ್ವೆ ಆಗಿದೆ.
ಹೌದಾ ಎಷ್ಟು ವರ್ಷ ಆಯ್ತು ಮದುವೆ ಆಗಿ
ಮದುವೆಯಾಗಿ ಸುಮಾರು ನಾಲ್ಕು ವರ್ಷ ಆಯ್ತು.
ಹೌದಾ
ಹ್ಮ್ ನಿಮ್ಮ ಮನೇಲಿ ಎಷ್ಟ್ ಜನ.
ನಮ್ಮ್ ಮನೇಲಿ ನಮ್ ಸಿಸ್ಟರ್ಸ ಐದ್ ಜನ ಇದ್ದಾರೆ. ನಾನು ಒಬ್ಬನೇ.
ಹ್ಮ್ ಅಪ್ಪ ಅವರು ಕೆಲಸ ಏನ್ ಮಾಡ್ತಾರ.
ಅವರು ಹೊಲ್ದಲ್ಲಿ ಕೆಲಸ ಅದು ಮಾಡ್ತಾರ ಊರಗ.
ಹ್ಮ್ ಹ್ಮ್ ಅಗ್ರಿಕಲ್ಚರ
ಹ್ಮ್ ಹೊಲ್ದಾಲೇ
ಹ್ಮ್
ಹ
ಒಂದ್ಕ್ ತೀರ ಈಗ
ಹಾ
ಹಾ ಹೊಲ್ದಾಗ ಏನ್ ಬೆಳದ್ರಿ ಏನ್
ಹ್ಮ
ನಿಮ್ಮೂರಲ್ಲಿ ಮಳೆ ಹೆಂಗೈತೆ ಅಲ್ಲಿ.
ನಮ್ಮ ಹತ್ರ ಏನು ಅಷ್ಟೊಂದು ಮಳೆ ಇಲ್ಲ ಈ ವರ್ಷ.
ಹ್ಮ
ಹ್ಮ್
ಕೆಲಸ ಏನ್ ಮಾಡ್ತಾ ಇದ್ದೀಯ ಇವಾಗ.
ಕೆಲ್ಸ ಏನಿಲ್ಲ ಡಿಗ್ರಿ ಮುಗಿತ್ತು
ಹ್ಮ್ ಮುಂದೆ ಪ್ಲಾನಿಂಗ್ ಬಜಾರ್ ಪ್ಲಾಂನ ಏನೈತಿ. ಹ
ಏನೆಲ್ಲ ಪ್ಯೂಚರ್ ಪ್ಯೂಚರ್ ಇಲ್ಲ ಮತ್ತೆನ್ ಪ್ಲಾನ್ ಮಾಡಾಣ
ಹೆಂಗಿವೆ.
ಪ್ಯೂಚರೆ ಇಲ್ಲ ಮತ್ತೇನ್ ಪ್ಲಾನ್ ಅದಕ್ಕ.
ಇಲ್ಲ ಮತ್ತೆ ಮುಂದೆ ಅಗ್ರಿಕಲ್ಚರ್ ಏನಾದ್ರ ಪಿಲ್ಡ್ಗೆ ಇಳಿಬೇಕ ಅಂತ ಐಡಿಯಾ ಐತೆೇನಾ
ಹ್ಮ್ ಅದೇ ಮತ್ತ
ಹ್ಮ್ ಮೊದ್ಲ ಎಲ್ಲ ಕುರಿಮೆಸ್ತದೆಲ್ಲ ಬಿಟ್ಟನ ಈಗ ಕುರಿ ಸಾಗಾಣಿಕೆ. ಅಲ್ಲಾಟಗ ಮರಿ ಸಾಗಾಣಿಕೆ ಮಾಡ್ತಿದ್ರ ಮನೆಯಲ್ಲಿ.
ಹ್ಮ್ ಮದ್ವಿ ಆಯ್ತಲ್ಲ ಅಕ್ಕಾದ ಅವಾಗೆಲ್ಲಾ ಮಾರ್ಬಿಟ್ವಿ ಇವಾಗ ಏನೆಲ್ಲ
ಓಹ ಮದುವೆ ಖರ್ಚಗ ಆಯತಾನ ಅಷ್ಟ ದೊಡ್
ಹಾ
ಹ್ಮ್ ತಗೋಕ ಮತ್ತೆ
ಹಾ
ಮತ್ತೆ ಇವಾಗ್ ತಗೋಬೇಕಾ ಅಲ್ಲ ಮುಂದೆ ತಗೋಬೇಕಾ
ನೋಡೋಣ ಮುಂದೆ ಹೆಂಗ ಹೆಂಗುವ ನೋಡೋಣ.
ಒಹ್ ಒಹ್
ಹ್ಮ ಮತ್ತೆ
ಹಾ
ಅಬ್ಬ ಹೇಗೈತಿ ನಿಿನ ನಿನ್ನ ಹಬ್ಬ ಜೋರ ಆತ ನಿಮ್ಮ ಊರಲ್ಲಿ
ಹ್ಮ್ ಮತ್ತೆ ಜೋರ್ ಆಯ್ತಾಪಾ
ಹಾ
ಎಲ್ಲ ಮೈಕೈ ನೋವು ಆಯ್ತು
ಹೌದಾ
ಹಾ
ಹ್ಮ್ ದೇವರು
ಹ್ಮ್ ನಿನ್ನೆ ಕೊನೆ ದಿನಾ ಅಲ್ಲ್ವಾ
ಹ್ಮ್
ಅಳದು
ಮತ್ತೆ ಹಾಸ್ಟೆಲ್ ಹೋಗ್ಬೇಕಾ ಇಲ್ಲ ಊರಲ್ಲಿ ಇರ್ಬೇಕಾ ಈವಗ..
ಹೋಗಬೇಕು
ಹೌದಾ ಇನ್ನ ಎಷ್ಟ ದಿನ ಇರತ್ತ ಕಂಪ್ಯೂಟರ್
ಈವರದು ಏನೊ ಒಂದ ಅರ್ಧ ತಿಂಗಳ್ ಇರಬಹುದು ಏನೋ
ಎರಡ್ ತಿಂಗಳ..
ಹು
ಅದ ಆದ್ಮೇಲೆ ಏನ್ ಕೆಲ್ಸ
ನೋಡೋಣ ಎಲ್ಲರು ಬೆಂಗಳೂರಲ್ಲಿ ಎಲ್ಲಾರ ಕೆಲಸ ಮಾಡೋಣ ಹಂಗ
ಹೌದಾ
ಹ್ಮ
ನೀ ಎಕ್ಸಾಮ್ಸ್ ಇದದೆಲ್ಲ ಒಂದೆ ಎರ ಎರಡು ತಿಂಗಳು ಓದಬೇಕ ಅಲ್ಲಿ ಹಾಸ್ಟೆಲ್ ಅಲ್ಲಿ
ಏನ್ ಓದಬೇಕ್ ಪಾ ಸುಮ್ನೆ.
ಹೌದಾ
ಹ್ಮ
ಸ್ಟಡಿಯಲ್ಲಿ ಇಂಟ್ರೆಸ್ಟ್ ಇಲ್ಲ ಈಗ ಕಮ್ಮಿ ಆಗ್ಬಿಟ್ಟಿದೆ ಇಂಟ್ರೆಸ್ಟ್
ಎಲ್ಲ ಡಿಗಿರಿ ಬೇರೆ ಕಡೆ ಹಚ್ಚಿದ್ದ್ ಇಂಟ್ರೆಸ್ಟ್ ಇಲ್ಲ ಇವಾಗಂತ
ಹೌದಾ ಬಟ್ ನಿನ್ಗೆ ಎಲ್ಲಿ ನಿನಗ ಇಂಟ್ರೆಸ್ಟ್ ಅಲ್ಲಿ ಕಲಿಬೇಕಲ್ಲ ಡಿಗ್ರಿ
ನಾವೇ ಅಲ್ಲ ನಾವೇ ಮಾಡ್ಕೊಂಡಿರೋದು ಮನಲೆೆಲ್ಲ ಫಸ್ಟ್ಗೆ ಅಂದಿದ್ರೆ ಎಲ್ಲಾದ್ರೂ ಮಾಡಂತ
ಬರ್ತ್ ನಡೀತಿತ್ತು ನಿಂದು ಬಿಜಾಪುರ್ ಅಲ್ಲ ಧಾರವಾಡ ಆದ್ರೆ ನಡೀತಿತ್ತ ಸ್ಕೋರ್ ಇತ್ತು ನಿಂದು ಪಿ ಯು ಸಿ.
ಇತ್ತು ಅದೇ ಪ್ಲಾನ್ ಇತ್ತು ನನ್ಗು.
ನಂದು ಸ್ಕೋರ್ ಇರ್ಲಿಲ್ಲ ಅದಕ್ಕಾಗಿ ನಾನು ಇಲ್ಲೇ ಮಾಡ್ಕೊಂಡ್ಬಿಟ್ಟೆ ಸ್ಕೋರ್ ಇತ್ತಂದ್ರೆ ಚೆನ್ನಾಗಿತ್ತು ಅಂದ್ರ ಹಾಸ್ಟಲ್
ಸೊ ಅವ್ರು ಎಲ್ಲದ್ರ್ ಸ್ಕೋರ್ ನೋಡ್ಬಿಟ್ಟು ಎಲ್ಲಾದ್ರೂ ಅಚ್ಚಪ್ಪಾ ಅಂತ ಅವ್ರಂದ್ರು ಖುಷಿಲ್ಲಿ. ಆಯ್ತು ಬುಡು ಅಂತ ಅನಿಸ್ತು ಆಮೇಲೆ ಅಡ್ಮಿಷನ್ ಮಾಡೋ ಟೈಮ್ ಅಲ್ಲಿ, ಅಲ್ಲಿ ಇಲ್ಲಿ ಯಾಕಪ್ಪಾ ಸುಮನೆ ಡೈರೆಕ್ಟ್ ಮಾಡು ಹಂಗ್ ಹಿಂಗಂದ್ಬಿಟ್ ಹ್ಮ್ ಅದಕ್ ಕಲ ನಾನ್ ಅಲ್ಲೇ ಊರು ಸಮೀಪ ಇರೋದ್ರಲ್ಲೆ ಹಚ್ಬಟ್ಟೆ.
ಕಾಲೇಜಕ ಹೋಗಿಲ್ಲ ಒಟ್ಟ.
ಎಕ್ಸಾಮ್ಗೆ ಓದ್ತಾ ಇದ್ದೆ ಮತ್ತೇನು.
ಎಕ್ಸಾಮ ಎಲ್ಲಾ ಕ್ಲಿಯರ್ ಅದಾವ ಹೊಸಷ್ ಸಬ್ಜೆಕ್ಟ್.
ಕ್ಲಿಯರ್ ಇದ್ದಾವೆ ಬ್ಯಾಕ್ ಲಾಕ್ಸ್ನು ಕ್ಲಿಯರ್ ಮಾಡಿದ್ದೀನಿ.
ಎಷ್ಟು ಇದ್ದುವ್ ಬ್ಲ್ಯಾಕ್ ಲಾಕ್ಸ್ ನೀನವು ಟೋಟಲ್ ಆಗಿ ಡಿಗ್ರಿ ಒಳಗೆ.
ಎರಡ ಆಯ್ತ.
ಸಬ್ಜೆಕ್ಟ್ ಯವ್ದು ಎರಡು ಇಂಗ್ಲೀಷ ಅಥವಾ ಬೇರೆ ಪೇಪರದ್.
ಒಂದು ಇಂಗ್ಲೀಷ್ ಆಗಿತ್ತು. ಒಂದು ಕನ್ನಡ ಆಗಿತ್ತು.
ಹೌದು ಕನ್ನಡನ ಹೋಗುತ್ತಾ.
ಕನ್ನಡ ಅದೊಂದು ಪೇಪರ್ ಬರ್ದಿರ್ಲಿಲ್ಲ ಅವಾಗ.
ಹ ನಿಮ್ಗೆ ಗೊತ್ತಿಲ್ಲಲ್ಲಾ ಪೇಪರ್ ಬರೀ ಇದ್ದದ್ದು.
ಅ ಹ್ಮ್ ಅದೊಂದಾಯ್ತು ಮೊನ್ನೆ ರೀಸೆಂಟಾಗಿ ಫೋರ್ ಸೇಮ್ ರಿಸಲ್ಟ್ ಬಿಟ್ರು.
ಹೌದು ಹ್ಮ್.
ಅದ್ರಲ್ಲಿ ಕನ್ನಡ ಇಂಗ್ಲೀಷ್ ಪೇಪರ್ ಹೋಗಿತ್ತು.
ಹೌದ ಅಕಸ್ಮಾತ್ ಏನೋ ಪಾಸ್ ಆಗಿದನದ್ರಾ ನಿನ್ಗ್ ಸ್ಕಾಲರ್ಶಿಪ್ ಬೀಳ್ ತಿದವು ಇಪ್ಪತ್ತೈದು ಸಾವಿರ.
ಏ ನಾನ್ ಮತ್ತೆ ಮಾಡ್ತೇನೀ ಇರಿ ನಿಮ್ಗೆ.
ಯಾರ ನನ್ಗೆ.
ಹಾ ಒಳ್ಳೆ ಮಾಡ್ತನಿ ಇರಿ ಕಾಲ್ ಬರ್ತಾ ಇದೇ.
ಬಟ್ ಕಟ್ಟ ಆಗವ್ ಹತ್ತ ಹತ್ತವ್ರೇ.